ಹ್ಮ್ ಕ್ಯಾಚಿ
ನಮಸ್ಕಾರ
ನಮಸ್ಕಾರ ನಮಸ್ಕಾರ ನಮಸ್ಕಾರ
ಆ ಏನ್ ಮಾತಾಡ್ಸದು?
ಏನ್ ಮಾಡ್ತಿದ್ದೀರಾ?
ಏನ್ ಮಾಡದ ಕೆಲ್ಸ ಇಲ್ಲ ಅದಕ್ಕಿದ್ದೀವಿ ಹಾಗೆ ನೀವು
ನಮ್ಗೂ ಏನ್ ಕೆಲ್ಸ ಇಲ್ಲ.
ಏನ್ ಕೆಲ್ಸ ಇಲ್ಲ. ಎಲ್ಗೂ ಹೋಗಿಲ್ಲ?
ತಿಂದ್ರಾ ಹ್ಮ್ ಆಯ್ತಾಯ್ತು. ಏನ್ ತಿಂದ್ರಿ ಆಯ್ತು ತಿಂದೆ. ಕೇಳುಸ್ತೈತೆ ನಿಮುಗ್ ಕೇಳ್ಸಿಲ್ಲ ಅಷ್ಟೆ. ಏನ್ ತಿ ಹ್ಮ್ ಹ್ಮ್ ಮತ್ತೆ?
ಏನ್ ಹೀಗೆ ಮಾತಾಡ್ತಿದಿದ್ದಾರೆ ಯಾರು ಕ್ವನ್ ಯಾರು ಕ್ವಶನ್ ಮಾಡ್ತಿಲ್ಲ
ಹ್ಮ
ಹ್ಮ್ ಹ್ಮ ಅಲ್ಲಿ ಇರ್ತೀರಾ
ಹ
ಅದಕ್ಕೆ
ಇನ್ನೇನು ಮತ್ತೆ ಏನ್ ಮಾಡ್ತಿದ್ದೀರಾ
ಇ ಸುಮ್ನೆ ತಗ ಆಡ್ತ
ಹ
ಹ್ಮ್ ಹ್ಮ್ ನೀವೇನ್ ತಿಂದರು
ಹ್ಮ್ ಬಿರಿಯಾನಿ
ಹಾ ಬಿರಿಯಾನಿ
ಹ್ಮ್ ನೀವು ನೀವು
ನಾವ ಏನ್ ಕಡ್ರೈಸ
ಹೌದಾ ನಿಮ್ ಕಡೆ ಕರ್ಡ್ ರೈಸ್ ಎಲ್ಲಾ ಮಾಡ್ತಾರ
ನಮ್ ಕಡೆ ಕಡು ಸಿಗುತ್ತೆ ಎಮ
ಹೌದಾ ನಮ್ ನಮ್ ಕಡೆ ಸಿಗುತ್ತೆ
ನಮ್ ಕಡೆ ನಕ್ ಸಿಗಲ್ಲ ಇವಾಗ ಪ್ರಾಣಿಗಳು ಎಲ್ಲ ಬಂದ ಆಯ್ತು ವಾಪಸ್
ಹೌದಾ ಅವಾಗೆವಂತ ವಾಪಸು
ಹಾ ಬಂದ್ಬಿಟ್ಟ ಆಯ್ತು ವಾಪಸ್ ಹ್ಮ್ ಪಕ್ಷಿ ಪ್ರಾಣಿಗಳು ಮನುಷ್ಯರು ಎಲ್ಲರೂ ಬಂದವರೇ ಹಾ
ಹ ಒಬ್ರು ನಮ್ಗೆಲ್ಲ ಯ ಡ್ಯಾಂಗಕ್ಸ್ ಆಡವ್ರೆ
ಯಾರ್ ನಿಮ್ ಗೆಳೆಯ ಹೆಸರೇಣ್ಣ
ಗೊತ್ತಿಲ್ಲ ಹೆಸರೆಲ್ಲ ಕೇಳವಾರ್ದಂಗೆ
ಗೆಲಿಯಾನೇನ
ಹಾ ಹ ಹ ಹಾ
ಹಾ
ನಾವು ಸ್ಟೋರಿ ಎಲ್ಲಿ ನೋಡಿದ್ವಿ
ಹ ಹ ಹೌದಾ ನಮ್ಗೆ ಇಲ್ಲಿ ಬಂದೆ ಹೌದಾ ನಿಮ್ಗೆಲ ನಿಮ್ಗೆಲಯೇ ಅಲ್ಲ ನಮ್ ಬರಳ ಹ ನಮ್ಗೆ ಗೆಳೆಯ ಅದು ಯಾರು ನೆನಪೇ ಬರ್ತಿಲ್ಲ ನಮ್ಗೆಲ್ಲ ಯಾರಬ್ಪ್ಪ ಡ್ಯಾನ್ಸ್ ಆಡಿದ್ದಾರೆ ಅಂತ
ಹೌದಾ
ಹಾ
ಹ್ಮ್ ಹ್ಮ್
ಅವರ ಹೆಸರು ಹೇಳಿ ಒಂದು ಪದ ಹೇಳರಿ
ಹ್ಮ್
ಹಾ
ಪಕ್ಷಿ
ಬರ್ತಿಲ್ಲ ಹೆಸರು ಅಲ್ಲಿ ಪದ ಹಾ. ಹ ಹ ಅಂದ್ರೆ ಹಾ. ಯಾರ್ ಡ್ಯಾನ್ಸ್ ಆಡ್ರಿ ನೀವ್ ಆಡ್ರಿ ನೀವ ಹಾಕ್ರಿ. ಇನ್ಸ್ಟಾದಲ್ಲೀ ಸ್ಟೋರಿ ಹಾಕಿ. ಹಾ ಚಲ್ತ. ಹಾ ನೀವು್ ಆಡ್ ಆಡ್ತೀರಾ ಬೇ.
ನಮಗು ಡ್ಯಾನ್ಸ್ ಬರಲ್ಲ. ನಾವು ನೋಡ್ತೀವ ಅಷ್ಟೇ ಡ್ಯಾನ್ಸ್ ಆಡ್ತವಿ.
ನಿಮ್ ಗೆಳೆಯರ್ಗೆ.
ನಮ್ ಗೆಳೆಯರಿಗೆ ಬರ್ಬೋದು. ಹಾ ನಮ್ಗೆಳೆಯರಿಗೆ ಬರುತ್ತೆ. ಚೆನ್ನಾಗ್ ಆಡ್ತಾರೆ ನಮ್ಗೆೆ. ಒ್ರ ಇದ್ದಾರೆಲ್ಲ ಹೀರೋ ಅವ್ರೇ. ಹ್ಮ್ ಏನ್ ಎಲ್ಲ ಮಳದಾಗ ಎಲ್ಲ ತೆಲ್ಗು ಮಾತಾಡ್ತವ್ರ.
ಇಲ್ಲ ಇಲ್ಲ.
ಹ ನೀವು ಮಾತಾಡ್ತಿದ್ದೀರ ಎಲ್ಲಸ ನೀ ಯ ಎಲ್ಲ.
ಮನೇಲಿ ತೆಲುಗು ಮಾತಾಡ್ತಾರೆ ನಾನ್ ಮತ್ತೆ.
ಹ ಆಪಕ್ ದುಡ್ಡ ಬರುತ್ತೆ ಮಾತ್ರ. ಕನ್ನಡ ಅಂಥಾ ಹಾಕಿದರ ಅಳ್ಳಿ ಹ.
ಕನ್ನಡ.
ಕರ್ನಾಟಕ ಅದ್ರ ಮನದಾಗೆ ಯಾಕೆ ತೆಲುಗು ಮಾತಾಡ್ಸೋದು.
ಸುಮ್ಮ್ನೆಂ ಅವ್ರಗ ಇಷ್ಟ ಬಂದದ್ ಲ್ಯಾಂಗ್ವೇಜ್ ಮಾತಾಡ್ತಾರೆ.
ಹ್ಮ ಹ್ಮ್ ಹೌದಾ ನೀ ದುಡ್ಕೋಸ್ರ ಕನ್ನಡ ಮಾತಾಡ. ಿದರ ಅಷ್ಟೇ ಹ. ದುಡ್ಕೋಸ್ರನ ಎಲ್ಲಾಕನ್ನಡ ಮಾತಾಡ್ತಿರೋದು ನೀವು.
ಮತ್ತೆ ಇನ್ನೇನು.
ಹ್ಮ ಇ ಏನ ಆಯ್ತು. ಆಕ ಹೋಗ್ಲಿ ಅವಾಗ ಎಡ್ ಕಾಳಿಗೆ ಎಷ್ಟೆ ಎಷ್ಟು ಕಾಸು ಬಂತು.
ಗೊತ್ತಿಲ್ಲ ಅದರು.
ಹ್ಮ.
ಹ್ಮ್.
ಹ್ಮ್ಮತ್ತೆ ಇನ್ನೇನು.
ನೀವ್ ಹೇಳ್ಬೇಕು ನಾವ್ ಹೇಳ್ತಿದ್ವಿ ಎಲ್ಲ.
ಏನಿಲ್ಲ ನಿಮ್ಗೆ ನೀವು ಓದ್ತಿರೋದಾ.
ಇಲ್ಲ ಇಲ್ಲ ನಾವು ಕೆಲ್ಸ ಎಲ್ಲಾ ಬಿಟ್ಬಿಟ್ಟಿದ್ದೀವಿ ಒಡದು ಎಲ್ಲ ಬಿಟ್ಬಿಟ್ಟಿದ್ದೀವಿ. ತಿನ್ನೋದು ಮಳ್ಕೊಳ್ಳೋದು ಅಷ್ಟೇ.
ಅದು ಒಳ್ಳೆ ಕೆಲ್ಸ.
ಹಾ ನಿಮ್ದು.
ಓದ್ತಿದೀವಿ.
ಹ್ಮ ಹ್ಮ ನೀವ್ ಓದ್ತಿದ್ದೀರಾ.
ಹ್ಮ್.
ಹ ಹ್ಮ.
ಮತ್ತೆ ಇನ್ನೇನು.
ಓ ಓದ್
ಹೋದಾದ್ಮೇಲೆ ಕತ್ತೆ ಕಾಯ್ದು ಕತ್ತೆ ಕಾಯ್ದು.
ಹಯದು ಅದಕ್ಕ ಓದಬೇಕಾ. ಹಾ. ಹ್ಮ್ ಊರೆಲ್ಲ ತಿರ್ಗಾಡ್ಕೊಂಡ್ ಬಂದ್ರೆ ಅದೇ ಹೆಸರ್ಕೊಂಡ್ ಬಿಡ್ತಾರೆ ಹ್ಮ್
ಮತ್ತೆ ಏನೇನು ಏನಿದೆ ಏನ್ ಸಮಾಚಾರ
ನಮ್ದೇನಿದೆ ಇಲ್ಲಾ
ಹ್ಮ್ ಯಾಕೆ ಹೇಳಿ ಏನ ಒಂದು
ಹ್ಮ್ ಮತ್ತೆ ಅಂದ್ರೆ ಅಲ್ಲ ಎಲ್ಲಿ ಕೊಡಲ್ಲ ನೀವ್ ಮಾತಾಡಿದ್ರೆ ಕೊಡ್ತಾರೆ ನೀನ್ ಮಾತಾಡು ನಾ ಅವವಾಗಿಂದ ಹೇಳ್ತಿರೋದು ನೀವ ಏನು ಹೇಳ್ತಿಲ್ಲ ಹ್ಮ್ ಹತ್ತ ನಿಮಿಷ ಹೆಂಗೆ ಮುಗಸ ಹಾಕ್ತೀರ
ಏನ್ ಹೇಳ್ಬೇಕು
ಏನು ಒಂದ ಸ್ಟೋರಿ ಅಲ್ರಿ ನಾಳೆಯಿಂದ ಒಂದ ಕೆಲ್ಸ ಮಾಡೋಣ ನೀನೊಂದು ಯಾವ್ದ ಕ ಪುತಕೊಂತ ತಗೊಳ್ರಿ ನಾನೊಂದು ಲೈನ್ ನೀನೊಂದು ಲೈನ್ ನೋಡಿ ಹೋಗೋಣ
ಹ್ಮ್ ಹೌದಾ ಆಯ್ತ ಆಯ್ತು ಹಾಗೆ ಮಾಡೋಣ
ಹ್ಮ್ ಹ್ಮ್ ಹಂಗೇ ಮಾಡೋಣ ಹ್ಮ್
ನಮ್ಗೊಬ್ರು ಕಾಲ್ ಮಾಡಿದ್ರು
ಯಾರು ಹಾ ಹಾ ಓಕೆ ಓಕೆ ಇಲ್ರಿ ಹ
ಅವರು ಕುನಿಗಲ್ ಸೈಡ್ ಅಂತೆ
ಹಾ
ಹ್ಮ್ ಚೆನ್ನಾಗ್ ಮಾತಾಡ್ಸಿದ್ರು
ಹ ಹೌದಾ
ಹ್ಮ್ ನಮ್ಗೆ ಗೆಳೆಯ ಫ್ರೆಂಡ್ ಆದ್ರವರು
ಹ್ಮ್ ಹ್ಮ್ ನಿಮ್ಗೆ ಏನ್ ಬಿಡಿ ಫ್ರೆಂಡ್ಸ್ ಜಾಸ್ತಿ ಆಗ್ಬಿಡ್ತಾರೆ ನಮ್ಗೆ ಯಾರು ಇಲ್ಲ ಇರೋವರನ್ನೇ ಮಾತಾಡಸ್ಬೇಕು
ಹೌದಾ
ಹ್ಮ್ ಆದ್ರೆ ಕಲ್ತ್ಕೊಂಡಿರ್ತೀರಾ ಯಾಗ ಹೇಗೆ ಮಾತಾಡ್ಬೋದು ಹೇಗೆ ಅಂತ
ಯಾರ್ ನೀವಾ
ಹ ನೀವು ಯಾರ ಕುನ್ಗಲ್ ಅವ್ರ ಹತ್ರ
ಹ ಹಾ ಹೌದಾ ನಾವವು ಜಾಸ್ತಿ ಹಾ
ಹ್ಮ್ ಇನ್ನೇನಾ ಆದ್ರೆ ಸಮಾಚಾರ ಚನ್ನ ಇನ್ನೇನ್ ಚೆನ್ನಾಗ್ ಮಾತಾಡ್ಸವ್ರ
ಹಾ ಚೆನ್ನಾಗ್ ಮಾತಾಡ್ಸಿದ್ರು
ಹ್ಮ ನಮ್ಗೆ ಚಾನ್ಸ್ ಇಲ್ಲ ಏನು ಮಾತಾಡ ಫ್ರೆಂಡ್ ಗೆ ಮಾತಾಡ್ಸ ರಿ
ಅವತ್ತು ಜಾಯಿಂಟ್ ಫ್ಯಾಮಿಲಿ ಅಂತ
ಹ್ಮ್
ಹ ತುಂಬಾ ಚೆನ್ನಾಗಿರ್ತಾರೆ ಅಂತ ಎಂಜಾಯ್ ಮಾಡ್ತ ಹತಾರಂತೆ
ಹ್ಮ್ ಹೇಳ್ರಿ ಹ್ಮ ಬಲ್ಕ್ ಬದುಕೋದು ಎಂಜಾಯ್ ಮಾಡಕ್ಕಲ್ಲ ಹ್ಮ್ ಇನ್ನ ಏನೇನ ಎಲ್ಲಿರ್ತಾರೆ ಬಿಡ್ರಿ ಅವ್ರು ಹುಡ್ಗಾನಿ ಹುಡ್ಗಿ ಎಲ್ಲಾ ಇನ್ನ ಏನೇ ಎಲ್ಲಿ ಇರ್ತಾರೆ ಹ ಹ ನೀನೇ ಇದ್ದರ ಯಾರು ಹ ನೀನೇ ಎಲ್ದೆ ಹುಡ್ಕಾ ಒಬ್ಬ ಮಾತಾಡತಿದ್ರು ಹ ಹೌದಾ ನೀನ್ ನೀವೇ ಮಾತ ನೀವೇ ಫೋನ್ ಮಾಡಿದ್ರ ಹ್ಮ್ ಏನೋ ಮಾಡ್ರಿ ನಿಮ್ಗೆ ಎಲ್ಲಿಲ್ಲ್ರಂದಾನ ಫೋನ್ ಬರುತ್ತೆ.
ಮತ್ತೆ
ಮತ್ತೆ ಆಮೇಲೆ ಕಟ್ ಮಾಡ್ತೀರಾ ಹ್ಮ್ ಮತ್ತೆ ಅವ್ರಿಗೆ ಫೋನ್ ಮಾಡ್ರಿ.
ಹ
ನಿಮ್ಗೆಲ ಹೆಂಗೀತ್ ಕೇಳ್ರಿ ಈ ಆಪ್ನ್ ಡೌನ್ಲೋಡ್ ಮಾಡೆ ಅಂತ.
ಹ
ಹಲೋ ಹಲೋ ಕೆಲಸತ್ತಿಲ ಹಲೋ ಹೋಯ್ತ ಹೋಯ್ತು ಹೋಗಿ ಒಂಬತ್ತು ನಿಮಿಷ ಕೂಡ ಆಯ್ತು ಇವ್ ನೀವ್ ಸ್ಪೀಕಿಂಗ್ ಕರೋ